ಹಲೋ
ಹಲೋ
ಹೇಳ
ಳ
ಹಾ
ಕನ್ನಡದ
ಏನು ನೋಡ ಸುಮ್ ಕೂತಿನ ಬಂದಲ್ಲಿ
ಹಕ್ಕ ಹಯಲ ಕಡೆ
ಹೋಗಿದ್ದ ಮಜದ ಕಡೆ ಈಗ ಅಷ್ಟು ಹೋಗಿಸ ಮಂಪಿದ್ದೀನಿ
ಹ್ಮ್
ಎಲ್ಲಿ ಊಟ ಅಲ್ಲ ಆಐ್ತಲ್ಲ ಯಾಕೆನ್ರ ಮನೆಯಲ್ಲಿ ಅಲ್ಲಿ ನಮ್ ಫಂಡ್ ಮನ ಇತ್ತು ದೇವರು ಮಾಡಿದ್ರು ಅಲ್ಲ ಊಟ ಮಾಡಿ ಬಂದೆ
ಹೌದಾ
ಹ್ಮ್ ಇಕಡೆ ಹೋಗಿದ
ಯಾವ ಕಾರ್ಡ್ ಇಲ್ ನೋಡಪ
ಹಕ
ಹೊಲ್ಕೊ ಇದ್ದೆ ಅವಾಗ ಬನ್ನಿ ಆಗಡೆೇ ಬನ್ನಿ
ನೀ ಹೋಗಿಲ್ಲ ಮಜಜದ್ ಕಡೆಗೆ
ಹೋಗಿಲ್ಲಪ್ಪ ಹೋಗಬಕ್ ಇವಾಗ
ನಿಮ್ದು ಊಟ
ಆಯ್ತು ಮನೇಲಿ
ಹಾ ಹೌದಾ ಮತ್ತೇನ್ ಸಮಾಚಾರ
ಹೇಳ್ಬೇಕಪ್ಪಾ ನೀನ ಏನ್ಡದು
ಇನ್ ಯಾವಾಗ ಬನ್ನಿ ಹೊಲ್ದಿಂದ
ಆಗಡೆ ಬಂದೆ ಸ್ವಲ್ ಲೇಟ್ ಆಯ್ತು ಆಕಡೆ ಹೋಗಿ ಹೋಗಿ ಮಸ್ತ್
ಬಟಾಕೊಂಡನಲ್ಲ
ಬಟ್ಟೆ ಏನಿಲ್ಲ ನೈಟ್ ಪ್ಯಾಂಟ್ ಟಿ ಶರ್ಟ್ ಮೇಲೆ ಮುಗಿಸ್ಬೇಕು
ಯಾರ ಹೆಂಗ್ಯಾಕ ಇರದ ಒಂದ ಹಬ್ಬ ಇರ್ತ ಹಾ
ಹ್ಮ್ ನಾಳೆ ನಾಳೆ ಆಕತ್ವಿ
ಆ
ನಾಳೆ
ನಾಳೆನಾ ಸರಿ ಸರಿ ಸರಿ ಏ ನಾಳೆ ಹಾಕ ಹಾಕೋಬೇಕ್ರೀ ಮತ್ತ ತಗೊಂಡಿರದಾದ್ರೆ ಸಂದ ಹಾಕೊಳಿಲ್ಲ ಇಲ್ಲ ಅಂದ್ರೆ ಹೆಂಗೆ ಹೇಳು ನೆಡೀತದ
ಹಾಕೋಬೇಕ್ರಿ ಹಾಕಂಡ್ರೆ ಸ್ವಲ್ಪ ತಂದಕನು ಬೆಲೆ ಅದ
ಹೌದೌದ ಹ್ಮ್ ಮತ್ ಮತ್ತೇ ಗಾಡಿ ತಕೊಬೇಕ ಈ ವರ್ಷ
ಚೈನ್ ಗಾಡಿ ಅದ ಅದು ಏನ್ ಚಲೋದ ಹೊಲ್ಲದು ಒಟ್ಟ
ಮನೆಯ ತಗೊಂಡ್ರಲ್ ನಿಮ್ಮ ಮಾವನ್ ತಗೊಂಡ್ರಿಲ್ಲ ಶೈನ್ ಗಾಡಿ
ಗ್ಯಾರೇಜ್ ಹೋಡ್ರು ಚಲೋತ ಅಲ್ಲಿ ಏನ್
ಗ್ಯಾರೇಜ್ ಹೋಮೋಗೆ ಮುಂದಿ ಕೊಯ್ಲು ಹೋಯ್ತು ಅದು ಹೋಯ್ತು ನಲ್ಕ ಐದು ದಿವಸ ಇಂಗೆ ಆಕತ್ತ
ಹ್ಮ್
ಅದ್ರ ಸಲ ಇನೋ ಒಂದ್ ಹಳೆ ಡಿಸ್ಕವರ್ ಗಾಡಿ ಅದ
ಹ್ಮ್ ಹ್ಮ್
ಅದೇ ಊರಾಗ ನೆಡದ ಒಂದ್ ತೊಗೋಬೇಕು ಒಂದ್ ಗಾಡಿ ಸದ್ಯಕ್ಕೆ
ಹ ಹೌದಾ
ನಿಮ್ಮೂರಾಗ
ಹಾ ಏನು
ಯಾವನಾವ ಸೆಕಂಡ್ ಹ್ಯಾಂಡಲ್ ಆ
ವರ್ಷ ಅದು ಸೆಕಂಡ್ ಹ್ಯಾಂಡಲ್ ತಗೋಬೋಡುದು ಬಾಳ ವರ್ಷ್ ಒಂದ ನಾಲ್ಕೈದು ವರ್ಷ ಆಗ ಕೆಲ್ಸಕ್ ಬರ್ತಾವ ಒಂದ ಒಂದ ಕೆಲ್ಸಕ್ ಬಂದ್ಬಿಡ್ತಾವ ಯಾಕಂದ್ರೆ ನಾಲ್ಕೈಐದು ವರ್ಷ ಇರ್ತಾವ ವಾರಂಟಿಗಳು ಕೆಲ್ಸ ಈ ಎಲ್ಲಾ ಪಾಡ್ಸಿಗಳಿಗೆ ಜಾಸ್ತಿ ಬರಕ್
ಎಷ್ಟ ವರ್ಷ ಆಯ್ತು ಗಾಡಿ ತಗೊಂಡ ನಿನ್
ನಂದ ಹಾಗೆ ಮತ್ತವ್ರ
ಹ್ಮ್ ಹ್ಮ್ ಅದ ಎಷ್ಟು ಬತ್ ನಿಮ್ದ
ಹೆಂಗ
ಎಷ್ಟು ಬಿತ್ತು ನಿಮ್ದ
ಆಂಡ್ರಾಯ್ಡ್ ಒಂದು ಒಂದು
ಇವಾಗ ಎಸ್ಟ್ ಅವೇ
ಇವಾಗ ಒಂಬತ್ತ ಆಗಿದನ್ನ ಒಂದ್ ಹನ್ನೊಂದ ಆಗಿದನ್ನ
ಅದೇ ನಾವುನು ಇನೋವ ಕಾರ್ ನೋಡ್ಬೇಕತ್ ಮಾಡಿದ್ವಿ ತಕೊಂಡ್ರೆ ಅದೇ ತಗೋಬೇಕು
ಈ ಜಗ್ಗೆಲ್ಲರಟದು ಒಂದು ಅರವತ್ತು ಮೇಲೆ ಕ್ರಾಸ್ ಅದ್ದದು ಹ್ಮ್ ನಾವು ಸಿದ್ದನ ಗಾಡಿ ತಕೊಂಡಾಗ ಮೂರ್ ಇದು ಎರಡ್ ಸಾವಿರದ ಇಪ್ಪತ್ ಮತ್ ನಾಲ್ಕರಾಗನ ಇಪ್ಪತ್ ಮೂರು ಮೂರವರೆ ಎಂಡಿಗೆ ಒಂದು ಐವತ್ತ ಆರು ಇತ್ತು ಅದು
ಇವಾಗ ಒಂದ್ ಅರವತ್ತು ನಾಲ್ಕು ಮೇಲೆ ಆಗಿರ್ತ್ತದ
ಅದೇನ್ ನೋಡ್ಬಬೇಕತ್ ಮಾಡ್ಲಿ ಹೆಂಗದ್ ಗಾಡಿ ಅದ್
ನೋಡಿ ಅಲ್ಟಿಮೇಟ್ ಅದ್
ಅದೇ ನೋಡ್ಬೇಕು ಸ್ವಲ್ಪ್ ಸೇಫ್ಟಿನ ಮನ್ಗಣಂಗ ಅದ ಅದ
ಮತ್ತತ್ ಅಡಿಸತೇಲ್ಲಿ ನಾವು ಮೊನ್ನೆ ಆರ್ ಟಿ ಓ ಗೆ ಹೋಗಿ ಲೈಸೆನ್ಸ್ ಕೊಟ್ಟ ಹ್ಮ್ ಕಾರ್ ಅಡಸಂಗತ್ತ ಫ್ಯೂಲ್ ಬರ್ತನೋಡ ಪೋ ಇಂಗ ಬರುತ್ತ ಫ್ಯೂಲ್ ನಲವತ್ತು ಕಿಲೋಮೀಟರ್ ಮೇಲೆ ಇದೇ ನೋಡು ನಲವತ್ತು ನೋಡು ನೀನ್ ಆಗಾ ತಗೊಂಡ್ ಮೈಂಟನ್ ಮಾಡ್ತನಿ ಅ್ರಂದೇ ಆಗಲ್ಲ ಈ ತರ ಈಗಾಡಿ ಮೈಂಟ ಮೇಂಟೈನ್ ಮಾಡಿದಾಗೆ ಎಕ್ಸ್ಪೆನ್ಸ್ಕ ಕಾಸ್ಟ್ಲಿ ಗ್ಯಾರಜ್ ಸರ್ವಿಸ್ ಕಷ್ಟ್ ಹಾ
ಹೋಗಬೇಕ್ ಒ ಹೊಟ್ನಲ್ಲಿ ಗಾಡಿ ಇಲ್ಲ ತಿರ್ಗಾಡಕ ಶಾಪರ್ಕ್ ಹೋಗ ಮುಂದಿ ಗಾಡಿಗ
ಹ್ಮ್ ಈ ಗ್ ಯಾವ್ದ್ ಪ್ರೆಸೆಂಟ್ ಒಂದನಿಲ್ಲ
ಹಾ
ಒಂದು ಇಲ್ಲ ಪ್ರೆಸೆಂಟೇ
ಪ್ರಸೆಂಟು
ಒಂದನಿಲ್ಲನೆ ರನ್ನ ಇದ್ದದ್ದು ರನ್ನಿಂಗ್ ಇದ್
ನಮ್ ಕಾಕರು ಅವ ಎತ್ಕೊಂಡ್ ದಿರ್ಗಾಡ್ ಬೇಕು.
ಸ್ಪ್ರೆಂಡ್ ಇಲ್ಲ ನ
ಅದ ಅಳಿದಿತ್ತಲ್ಲೇ ಮೊದಲಿಂದು.
ಮೊದಲು ಅದ್ ನಮ್ ಕಾಕರೆಲ್ಲ ಹಂಚ ಕಾಯಿ ಬಿಟ್ರ ಅದ ಎಲ್ಲಾ ಒಂದೊಂದ್ ಗಾಡಿ ಸಿಕ್ಕತದ ಅವ್ರಿಗೆಲ್ಲಾ.
ಮತ್ತೆ ನಿಮ್ಗೆ ಯಾವ್ಗ್ ಬಂದಿತ್
ನಮ್ಗೂ ಸ್ಕೂಟಿ ಬಂದಿತ್ತು ಸ್ಕೂ ಹಾ.
ಅದು ಹೋಗಿ ಎಷ್ಟು ದಿನಯ್ತಲೆ.
ಅದೇ ಸ್ - - ಸ್ಕೂಟ ಈಗ ಹಂಚಿಕೇ ಅಗಾವ್ ಅವಾಗೆ. ಯಾವ್ದ ಇಲ್ಲ ಅದು ಅಷ್ಟೇ ಆದೇಲ್ಲ.
ಹ್ಮ್ ಹ್ಮ್
ಅದೇ ಗ್ಯಾರೇಜ್ ಅಲ್ಲಿ ಅಷ್ಟೇ ನಿಂತದ. ಅದೇ ಒಂದ್ ತಗೋಬೇಕು. ಅ ರೊಕ್ಕ ಎಲ್ಲ ಐರನಪುದು ಚಿಂತಿ -
ಅವನೋವ್ನ್ ಆನ್ ರೋಡ್ ಏನ್ ಡೌನ್ ಪೇಮೆಂಟ್ ಕಟ್ಟಿ ಇ ಎಮ್ ಐ ಮಾಡ- - ಮತ್ತೆ ಏನ ಫುಲ್ ಪೇಮೆಂಟ್ ಮಾಡ್ತೀಯ ನೋಡ್ -
ಹಕ್ಕಲ್ ತಗೋಕ್ ಇದ್ರ ತಗೊಂಬುಡುತಿವಿ ಅವಾಗ್ಲೇ.
ಫುಲ್ ಪೇಮೆಂಟ್ ಅಂದ್ರ ಚ ಫುಲ್ ಪೇಮೆಂಟ್ ಬೆಟ್ರೆ.
ತಕ್ಷಕ ನಲ್ವತ್ತು ಸಾವಿರ ಬರುತ್ತೇ ಮತ್ತೆ ಮಾತಿಲ್ಲ
ಹ ಅಂಗೇ ಅದ ಅವನೌನ್ನ.
ಹಾ
ಹಂಗೆ ಅಂದೆ ಸುಮ್ನೆ ರೊಕ್ಕದಾಗ ತಕೋಬೇಕ ಬಿಟ್ಟಬಿಡ ಬೇಕು.
ಹುಂ
ಮತ್ತೆ ಎನ್ ಜೀವ್ನ
ಹಂಗೇ ಅದ
ಅದೇ ರೊಕ್ಕ ಸದ್ಯದ ಪರಿಸ್ಥಿತಿ ರೊಕ್ಕಲ್ಲ ಬಟ್ ಹೊಲಾನ ಹಾಕೊಂಡಿ ಒಂದ್ ಐದ ಎಕ್ರೆ ಮತ್ತ್ ಬಿತ್ತಿ ಐರಾಣಪ ಒನ್ ಮಳಿ ಇಲ್ಲ ಏನಿಲ್ಲ.
ಏನ್ ಎಕೆ ಎಷ್ಟು ಎಕ್ಕ
ಏನ್ ಮಾಡ್ತ ಹಾಕೊಂಡಿ ಅದೇ ಕಡಿಮೆ ಮಾಡಸಿದವಿ ಗೌಡ್ರ ಹೋಲ.
ಎಟ್ ಐದೆಕ್ರೆ. ಐದ ಎಕರೆ ಹಾಕಂಡೆನು ಹಾಕಂಡಿಯ.
ಹಾಕೊಂಡಿವಿ ಬಟ್ ಏನ್ ಮಾಡ್ತಿ ಬೀಜ ಬಿತ್ತೀ ವಿ ಮಳಿ ಇಲ್ಲ ಏನಿಲ್ಲ.
ಇದು ಇನ್ಸೂರೆನ್ಸ್ ಕಟ್ಟಗಾತ್ ನೊಡ್ಲೆ ಇವತ್ತ ಹ್ಮ್ ಬರ್ತದು ಮೊದ್ಲೇ ಯಾವಾಗಂದ ನಾವ್ ಬೀಜ ಬಿತ್ತಕ್ಕಂತ ಮುಂಚೆಕ್ಕೆ ಹಾಕಿದ್ರಾ. ಈ ಬೀಜಾ ಕ್ಯಾನ್ಸಲ್ ಆದ್ರೆ ನಮ್ಗೆ ಅಪ್ಲೈ ಮಾಡೋದ್ ಇತ್ತು ಬರ್ತು ಆರಾಮ್ಸ ರೊಕ್ಕಬರ್ದುು ಒಂದ ಲಕ್ಷ ಬರ್ತ ಇತ್ತು ನಾ ಕಡೆ ಕಡೆಂದ್ರ ಐದೆಕ್ರೆ. ಹಾ ಒಂದ್ ಅರಾಮ್ಸೆ ಬರ್ತು.
ಹೊ ಅಂದ್ರ ಪಾಣಿ ಯಾರ್ ಹೆಸ್ರಲ್ ಇರ್ಬೇಕು.
ಈ ಪಾಣಿ ಯಾರ್ ಹೆಸರ ಹೋಲ್ಡ್ ಹೆಸರು ಅವ್ರ ಇರ್ಬೇಕು
ಅಂದ್ರೆ ಗೌಡ್ರದಾದ ಅಲ್ಲದ
ಅದಲ್ವಾ ಇದಕ್ಕೆ ನಿಮ್ಮ ಮನ ಎಲ್ಲ ಕಟ್ಟ
ಮನು ಹೌದೌದ
ಹೂ
ಕಟ್ಟಿ ಬಂದ್ಯಾ ನೀನು
ಕಟ್ಟಿಲ್ಲ ಅದು ಬರ ಲೇಟ್ ಐತು ಬ್ಯಾಂಕುನ್ನು ಕ್ಲೋಸ್ ಆಗತ್ತು ಹ ಅವ್ನಿಿಗೆೇನ್ ಗೊತ್ತ ಈ ಬೀಸನೇ ಸ್ಟಾರ್ಟ್ ಆಗ್ಯವ ಅಂತಂದ್ರೆ ಬಿಟ್ಟ ಂಗ ಬೀಜ ಸ್ಟಾರ್ಟ ಮಾಡಕ ಊರಕಿಂತ ಮುಂಚೆ ಬಿಡ್
ಕಲಿ ಇ ಪೂಜೆ ರಂಕೇಶ ಮನೆ ಬಳಿ ಅವ್ನ ಬಳಿ ಕೇಳ್ಬೇಕಿತ್ತು ನೋಡ ಅವಾಗಲೇ
ನಾನ್ ಅವನ್ ಬಲೆ ಕೇಳ್ದ ಅವಮ್ಮಬ್ಬು ಗೊತ್ತಿಲ್ಲ ಅಂತಂದ ನಮ್ ಬಿಟ್ಟಿಲ್ಲಪ್ಪಾ ಅಂತಂದ
ಹೌದಾ
ಹೆಂಗ್ ಬಿಡಲ್ಲ ಹೇಳ ಇನ್ಸೂರೆನ್ಸ್ ಅಂದ್ರ ಪ್ರತಿಯೊಂದು ಇನ್ಸೂರೆನ್ ಅಂದ್ರೆ ನೀ ಏನ್ ಬಿತ್ತಕ್ಕಿಂತ ಮುಂಚೆ ಇ ಇರ್ತಾತಿ ಅವಕಾಶ
ಹೌದೌದು
ಹೂ ಞ ಎಷ್ಟು ೇಟ್ ಅಂತ ಹೇಳ್ದು ನಾಗರಮಾಸಿ ಆದ ಮೋಸ್ಟ್ಲಿ ಏಳೇ ತಿಂಗಳ ತನ ನಾವ್ ಆದಷ್ಟು ಬೇಗ ಜಲ್ದಿನ ಕಟ್ಕಬೇಕು
ಅವು ಕಟ್ಟಂ ತಗೋ ಇ ಮೋರಂ ಮುಗಿಲಿ ಮುಗ್ಡ್ಮೇಲೆ ಕಟ್ಟಾಮ
ಹೌದೌದು ಒಂದ್ ಆರ್ ಸಾವಿರ ಏಳ ಡ್ ಸಾವಿರ ಬರುತ ಎಷ್ಟಾ ಎಕರೆ ಆದ ಹೊಲ
ಹೌದು ನಾಕ್ ಎಕರೆ ಆದ
ಹ ಅಂದ್ರೆ ಒಂದ್ ಏಳ್ ಸಾವಿರ ಬರ್ತ್ ಏಳ್ ಸಾವಿರ ಬರ್ತ್ ಏಳ್ ಸಾವಿರ ಹೂ ಹೂ ಈಗ ಹೇಡ್ರು ರೊಕ್ಕ
ಇ ಕ್ರಾಪ್ ಇನ್ಸೂರೆನ್ಸ್ ತಗೊಂಡಿ ಇರ್ತವಲ್ಲ
ಅದು ಪರ್ಸೆಂಟೇಜ್ ಮ್ಯಾಗ ಇರುತ್ತೆ
ಹ ಹಾ ಎಷ್ಟ ಎಷ್ಟೋಗಿರುತ್ತೋ ಅದ್ರ ಮ್ಯಾಲ ಡಿಪೆಂಡ್ ಏನ
ಹ ನೀನ್ ಇವಾಗಲ್ಲ ಫಸಲ್ ಬಂದ ತಕ್ಷಣ ಅದು ಪರ್ಸೆಂಟೇಜ್ ಬೇರೆ ಆಗತ್ತಾ ಈಗ ನಿ ತಕ್ಷಣ ಕಟ್ಟಾಗುತ್ತಲ್ಲ ಆದ್ರ ಪರ್ಸೆಂಟೇಜ ಬೇರೆ ಇರುತ್ತ ನೀ್ ಕೊಡ್ಬೇಕಂತ್ರ ಎಲ್ಲಾ ಿಕ್ಸ್ರ್ ಅಲ್ಲ ಅದು ನೀವ್ ಇಷ್ಟೇಂತ ಅಮೌಂಟ್ ಅಂತ ಗಾಡಿ ಹೆಂಗ ವ ಚಲೋ ಡ್ಯಾಮೇಜ್ ಆದ ತಕ್ಷಣ ಎಷ್ಟು ಪರ್ಸೆಂಟೇಜ್ ಹೋಗಿತ್ತು ಅಷ್ಟು ಅಷ್ಟು ಪೇಡ್ ಮಾಡ್ತಾರ
ಹಾ
ಆತರನು ಇದುನು
ಅದೇ ನೋಡ ಮೊರ ಮೂಡಿ ಹಾಕಮ್ಮ ತಗೋ ನನ್ ನೀನ್ ಸೇರಿ
ಹೂ ಇವಾಗ ನಾನ ನಾವ್ ಮೊದ್ಲೆ ಏನಾದ್ ಕಟ್ಟಿದ್ವಿ ಅಂದ್ರ ಇವಾಗ ಲಾಸ್ ಆಗಿತ್ತ ಅಂದ್ರ ಇದು ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಕೊಡದ್ರು
ಹಾ ಹಾ ನಡೀತಿ ತಗೋ ಮೊದ್ಲ ಹಾಕಿದ್ರ
ಹೂ ಯಾಕಂದ್ರೆ ಇವಾಗ ಅದಲ್ಲ ಟೈಮ್ ಅದ
ಹೌದೌದು ಯಾಕಂದ್ರೆ ಆದಷ್ಟು ಬೇಗ ನಾಳೆ ಎಲ್ಲಾ ನಡ್ದ
ಹೂ ಏ ಇಲ್ಲೊ ಈಗ ಟೈ್ಮ್ಮ್ ವೇಸ್ಟ್ ಮಾಡಬಾರ್ದುಟೈಮ್ ವಸ್ಟ್ ಮಾಡ್ೇನೆ ಲಾಸ್ ಡೇಟ್ ಮರ್ದ ಅ ಮತ್ತ ಡೇಟ್ ಎಕ್ಸ್ಟಂಡ್ ಮಾಡಲ್ಲ
ಹೌದೌದಾ
ಅದ್ಕೆ ನಾವು ಎಷ್ಟು ಬೇಗ ಅಮೌಂಟ್ ಆದಲ್ವಾ
ಅಮೌಂಟು ಇನ್ನ ಇಲ್ಲ ಅರೇಂಜ್ ಕ ಯಾರಿಗಿನ್ ಕೇಳ್ಬೇಕು
ಕೇಳಿ ಮತ್ ನಿಮ್ದ ನಾಲ್ಕ ಎಕರೆ ನಾಲ್ಕ ಎಕರೆ ಮ್ಯಾಗೆ ಗುಂಟೆ ಆದಾವೇನು
ಹಾ ಗುಂಟೆ ಇಂಟೆ ಇದಿರ್ಬೇಕ
ಏಟ್ ಆತ ಕ್ಯಾಲಕಿಲೇಟ್ ಮಾಡಬೇಕ್ ಲೆ ಪಾಣಿ ತಕ್ಕಂಡೆಸಿಂದ
ಅದೇ ನೋಡ್ಬೇಕು ಅದು ತಕೊಂಡು ನಾಳೆ ನಮ್ಮಪ್ಪನ್ ಹೆಸರ್ಲೆ
ನಿ ಪಕೆಂದ
ಅವ್ನದೊಂದ ಕಟ್ಬೇಕ
ದಾವಣಗೆರೆ ಕಡೆದ
ಹೆಸರ್ಲೆ ಒಂದು ಎಷ್ಟೇ ಒಂದ ಏಳ ಎಕ್ರೆ ಏನ್ ಆದ
ಹಬಾಬಾಬ ಎರೆಡ್ ಕಟ್ಟೇತಾನು
ಅದೇ ಹೆಂಗ್ ಮಾಡಮ್ಮ
ನೋಡಿ ಎರಡ ಕರ್ತ ಜಗ್ ಅಮೌಂಟ್ ಹೋಗ್ ಬರುದ ನ ಒಂದ ಅದು ಏಳಕಿರಂದ್ರ ಈಗ ಮೂರ್ ನಕ ಕಿರಕ್ಕೆ ಆಟ್ಟು ಬರ್ತದ ನೀರಾವರಿ ಅದಾನ ಯಾಕ ನಿಮ್ಮ್ ಅಪ್ಪಂದ ಎಕಡಿ ಮೇದ ಯಾರ್ದ
ಈ ಕಡೆ ನಾವ ಅಪ್ಪಂದ ಈ ಕಡೆ ಈ ಕಡೆ ಅದ ನಿಮ್ಮೊಲ್ದ
ನಿಮ್ ಪಕ್ಯಂದ ಒಂದೇ ಆಸ್ತಿ ಅದಾನ ಯಾವದು ನಿ ತಕ್ಕಂದ ಇದ್ದಿದ್ದೆ
ಯಾವ್ದ ಆದ ಈ ಕಡೆ ಅನ್ ಯ ಕಡೆ ಆದ ಊಟ ಒಟಾನ ಒಟ ಐದಕ ಒಟ ಟೋಟಲ್ ಅವ್ನ ಹೆಸ್ರೇ
ಹ ಇದಕ್ಕಿರಿದ್ರ ಒಂದ್ ಏಳುವರೆ ಸಾವಿರದಾಗ ಆ ಮುಗಿತದ ಇಲ್ಲ ಏಳ ಕಿದ್ರ ಹತ್ಸಾವಿರ ಮ್ಯಗ ಹತ್ ಸಾವಿರ ಕ್ರೋಸಗುತ್ ಹ್ಮ್ ಮತ್ತೆ ಇದ ನಿಮ್ಮ ಅಪ್ಪನ ಅಂದ್ರ ಏಳ್ ಸಾರ್ ಬರ್ತಾರ ಆರಾಮಸೆ ಹದ ಹದಿನೇಳುರ ಬಂದ ಐಟಿ
ಹ್ಮ್ ಮ
ಮತ್ ಕಟ್ಟ ಮನದ್ರ ಹೆಂಗ ಹೇಳ ಪಟ್ನ ಮಾಡ್ಬೇಕ ಟೈಮ್ ವೇಸ್ಟ್ ಮಾಡಂಗಿಲ್ಲ ಲೈ
ಕಟ್ಟಮ ತೋರೋ ನೌನ ಆರಾಮ
ಆ ಕಟ್ಟಮ ಅಂತಲ್ಲ ದುಡ್ಡ ಅರೇಂಜ್ ಮಾಡದು
ಕೇಳಮ ಬೇಕ ಸಾಲ ಕೇಳಮ ಸಾಲ ಕೆೇಳಿ ಕಟ್ಟಮ್ಮ ಹೋಗಿ
ಆಯ್ತಾಯ್ತು ಸರಿತೋ ನನಗೆ ಇನ್ಫಾರ್ಮೇಶನ್ ಕೇಳಿ ಕೇಳಿ ಮಾಡ್ತೀನಿ ತೊ ಹಾಂ